ಕರಿಯರ ಆರಾಮ್ ಇದಿಲ್ಲಾ ಹಾ ನೀವು ಏನಿಲ್ಲಪ್ಪಾ
ಏನಡಸಿಸ್
ಸಮಾಚಾರ ಏನಿಲ್ಲ ಕ ಆಸ್್ರಲ್ಲ ಕೊಂತಿ ನಾವು
ಕಲ್ಲಜಾದಾಗ್ ಅದಿಯ
ಅಷ್ಟಟೆಲ್ ಅಷ್ಟಟೆಲ್
ಹಾಸ್ಟೆಲ್ ಹಾಸ್ಟೆಲ್ ಏನ ಚಲೋ ಅದ ಹಾಸ್ಟೆಲ್ ಗೌರ್ಮೆಂಟ್ ಹಾಸ್ಟೆಲ್ನಾ
ಗೌರ್ಮೆಂಟ್ ಅಲ್ಲ ಯ ಪ್ರೈವೇಟ್ ಅಲ್ಲ ಆ ತರ ಅದ
ಹ್ಮ್ ಗೌರ್ಮೆಂಟ್ ಎಡ ಎಡಾ
ಹಾ ಆತರ ಅದ ಸೆ ನುಂಬರ್ಕ ಅಮೌಂಟ್ ಹೆಂಗ ಡಿಪಾಸಿಟ್ ಫಸ್ಟ್ ಟ್ಂಟ ಟ್ವೆಟಿ ಒನ್ ತೌಸಂಡ್ ಐತಿ
ಹ್ಮ್
ಮತ್ತ ಬಸ್ ತಿಂಗ್ಗಳಾ ತಿಂಗಳ ಊಟದ ಮೂರ್ ಸಾವರ ಮೂರವರಿ ನಾಕ ಆತರ ಬರುತ್
ಮತ್ತೆ ಇರುವುದು
ಅದೇ ಇರೋದು ಅದ್ರಾಗ ಇಪ್ಪತ್ತೊಂದ್ ಸಾವಿರದ ಐನೂರ ಐದಲ್ಲ ಅದ್ರಾಗ
ಡಿಪೋಾಜಿಟ್ ತಾಗ
ಹಾ ಅದ್ರಾಗಯ್ತು
ಬಟ್ ಡೆಪಾಸಿಟ್ ಅಮೌಂಟ್ ಲಾಸ್ಟ್ ಕೊಡ್ತಾರ ಹ್ಮ್
ಸ್ವಲ್ಪ ಒಂದ್ ಅರ್ಧಾರ ಕೊಡ್ತಾರಂತ ಹೇಳ್ತಾರ ಸೀಿನಿಯಸ್
ಹ್ಮ್ ಈಗ ಮಂತ್ಲಿ ಎಷ್ಟ ಲಷ್ಟ ಬಿಳತದ
ಯಾವದು
ಮಷ್ಟಬೀಜು
ಮೂರವರಿ ಈಗ ಮೊನ್ಯ ಮೂರ್ ಸಾವಿರದ ಮುನ್ನೂರ ಇಪ್ಪತ್ ಒಂದ ಐತಿ ಹೌದ ಕರೆಕ್ಟ್ ಆಗಿ ಎರಲ್ಲ ಹ್ಮ್
ಇಲ್ಲ
ಫಿಕ್ಸ್ ಇಲ್ಲ ಈ ತರ ಇಷ್ಟ ಅಂತಂದು ತಿಂಗಗಳ ಅಂತಂದು
ಹೂಂ ಹೂಂ ಊರಿಗೆ ಹೋಗುದು
ಊರಿಗೆ ಈಗ ಸದ್ಯಕ್ಕೆನಿಲ್ಲ ಈಗ
ಲಾ
ಈ ಸದ್ಯಕ್ಕೆಲ್ಲ ಮೊನ್ನೆ ಎನ್ ಸಿ ಸಿ ನಾವು ಹೋಗ್ ಬಂದಿದ್ವಿ
ಹಾ
ಕ್ಯಾಂಪ್ ಇತ್ತು ಎನ್ ಎಸ್ ಎಸ್ ಕ್ಯಾಂಪ್ ಅವ್ರಿಗೆ
ಎನ್ ಎಸ್ ಎಸ್ ಕ್ಯಾಂಪ್ ಎನ್ ಎಸ್ ಎಸ್ ಅಧಿ ನ ನೀನ
ನಾ ಎನ್ ಸಿ ಸಿ ಅದಿನಿ ಹಾ ಅವ್ರಿಗೆ ಅವ್ರಿಗೆ ಕ್ಯಾಂಪ್ ಹೋಗಿ ನಾವೆಲ್ಲಾ ಫ್ರೀ ಇದ್ವಿ
ಹೂಂ ಹೂಂ
ಅಕ್ಕ ನಾವು ಉರಿಗ ಹೋಗ್ ಬಂದ್ವಿ ಈಗ ಬಂದಗ ಉರಿಗೆ ಹೋಗಿದ್ವಿ ಹೂಂ.
ಫುಲ್ ಜೋರು ಬಿಡ್ಪಾಂಗಾರಾ.
ಹಣ್ಣ ಮತ್ತೆ ಈಗ ಈ ಹೋಗೋದ ಹೋದ್ರು ಹೋಗಬಹುದು ಕಾಮನ್ ಎಫೆಕ್ಟ್ ತಗೋತೀನಂದ್ರೆ.
ಕಾಮೊನರ್ಸ ತಗೋತಾರ ತಾನೇ.
ಹೂಂ ಅಂತಾರ ಇನ್ ಏನ ಮಾಡ್ತಾರ ಗೊತ್ತಿಲ್ಲ ಅದ್ರ ಡಿ ಕೆ ಪಾಟೀಲ್ ಸರ್ ಅಂತ ಒಬ್ರು ಅದರ.
ಹ್ಮ ಹ್ಮ ಹ್ಮ್
ಅವರು ಕೊಡಲ್ಲ ಅಂತಂದ ಆಲ್ಮೋಸ್ಟ್ ಆತರ ಹೇಳ್ಯಾರ.
ಹ್ಮ
ನೋಡಬೇಕ್ ಕೊಟ್ರ ಹೊಕ್ಕ್ರ ಹೋಗಬೋದು ಇಲ್ಲ ಅಂದ್ರ ಇಲ್ಲ.
ಹ ಹ ಮತ್ ಉರಗ ಏನ್ ಮಾಡಿದಂಗ ಎಷ್ಟು ಅಷ್ಟು. ಹೋಗಿಲ್ಲ ಅಣ್ಣ ಸುಟಿನ ಇಲ್ಲ ನಮಗ್.
ಹ್ಮ ಹೂಂ.
ನಮ್ದು ಏನ್ ಬರ್ತ್ ಪ್ರೋಗ್ರಾಮ್ಸ್ ಹಾಗ ಆಗ್ತಾವ.
ಹಾ ಹಾ
ಹೂಂ ಉರಗ ಏನ್ ಮಾಡ ಬಂದೆ.
ಹುಡ್ಗರು ಅಡಾಡಿದ್ವಿ ಮತ್ ಬಸ್ ಜಾಸ್ತಿ ಹುಡರು ಇದ್ದಿದ್ದಿಲ್ಲ.
ಹ್ಮಂ
ಒಂದ ಎಷ್ಟ್ ನಾಲ್ಕಕ್ ಮಂದಿ ಇದ್ವೀ ಅಟೆಯ ಅಷ್ಟ ಅಡ್ ಅಡಿ ಹೊರಗಡೆ ಅಡ್ಡಾಡ್ಡಿ ಬಂದ್ವೀ.
ಹೂಂ
ಅದೇನೋ ಟ್ರಿಪ್ಗಾ ಒಂದ್ ಪ್ಲಾನ್ ಅಂತ ಹಕೋಂತರ ಹುಡುಗ್ರು ದಂಡೇಲಿಗೆ. ಅದೇನ್ನ ಈಗ ನೋಡಬೆಕ್ ಹಾ ಉಡು ಊರುನರೆ.
ಹೊಂ ಚಲೋ ಅದ ನೋಡು ನದಿ ರೆಸಾರ್ಟ್ ಚಲೋ ರೆಸಾರ್ಟ್ ಬುಕ್ ಮಾಡ.
ಹ ಅದ ಒಂದ್ ಸವರ ಕೊಟ್ಟ ಎಷ್ಟ್. ಒಟ್ರು ಆಡ್ಬೋದು.
ಎಷ್ಟ್ರದ ಟಿಕೆಟ್ ಇರುತ್ತ ಅಷ್ಟು ಒಂದೊಂದ್ ಒಂದೊಂದ್ ಸಲ ಬರುತ್ತಲ್ಲಾರು. ರಿವರ್ ರಾಫ್ಟಿಂಗ್ ಅದು ಮತ್ ತ್ ಎಲ್ಲ ಅವ್ರೆ ಟ್ರಕ್ಕಿಂಗು ಎಲ್ಲಾ ಕರ್ಕೊಂಡ್ ರೈನ್ ಡಾನ್ಸ್ ಇರುತ್ತ ಸ್ವಿಮ್ಮಿಂಗ್ ಪೂಲ್ಲ.
ಆ
ಚಲೋ ಇರುತ್ತ ಹೋಗಿ ಬನ್ನಿ.
ಮೊನ್ನೆ ಹೋಗಿದ್ರಏನ್.
ಹೂಂ
ಹೊ ಹೊ ಹಂ
ಅಲ್ಲೆಲ್ಲಾ ಹೋಗಿದ್ ಟ್ರಕ್ಕಿಂಗ ಹೋದ ಬಾರಿ ಎಕ್ಸ್ಪೀರಿಯನ್ಸ್ ಆಯ್ತ ಚಲೋ ಎಕ್ಸ್ಪೀರಿಯನ್ಸ್ ಆಯ್ತು. ಕ್ಯಾಮೆರಾ ಒಂದು ತಗೊಂಡ್ ಹೋಗಿದ್ವಿ.
ಒಂದಸಾವರ್ ಹ್ಮ ಹ್ಮ.
ಕ್ಯಾಮ್ರಾ ತಗೊಂಡೋಗಿದ್ವಿ ಫೋಟೋ ಶೋಟೋ ಬಾರಿ ಆಗಿತ್ತು. ಅಲ್ಲೇ ರಿವರ್ ಇತ್ತು ರಿವರ್ ಕಡೆ ಹೋಗ ಸ್ವಲ್ಪ ಅಲ್ಲೇ ಜಳ ಜಲ್ಲ. ಮಾಡಿದೊಂಡೆ.
ಹ ಪೇರೆಂಟ್ಸ್ ಯರಾಗಿದರು ನೀವ್ ಕೂಡ ಇಲ್ಲ. ಪೇರೆಂಟ್ಸ್ ಇಲ್ಲ ನಮ್ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ, ಎಷ್ಟು ಮಂದಿ.
ಹ ಏಳ ಎಂಟು ಜನ ಹೋಗಿದ್ದವೆ ಚಲೋ ಆಗಿತ್ತು ಎಕ್ಸ್ಪೀರಿಯನ್ಸ್ ಅಲ್ಲಿ ಫಾರೆಸ್ಟ್ ಎಲ್ಲ. ಚಲೋ ಇತ್ತು.
ಏನನಲ್ಲವಟ ಆದ ಈಗ.
ಏನ ಪರಸ ಬಾರಿ ಬಾರಿ ವೆರೈಟಿ ಗಿಡ ಇದವಪ್ಪಾ
ಹ್ಮ ಹ್ಮ
ಜಾಸ್ತಿ ಫರೆಸ್ಟ್ ಅಂದ್ರ ದೊಡ್ಡ ದೊಡ್ಡ ಗಿಡ ಅಂದ್ರೆರಿಕ್ಷಾ ಸ್ಟ್ರಿಕ್ಷನ್ಸ್ ಅದ ಪ್ಲಾಸ್ಟಿಕ್ ಅದು ತಗೊಂಡು ಹೋಗಬಾರು ತಗೊಡ ಹೋದ್ರ ಮತ್ತೆ ಫೈನ್ ಹಕ್ತಾರ
ಅಲ್ಲಿ ಇರ್ತಾರ ನೋಡಕ್
ಹ್ಮ್ ಇರ್ತಾರ ಒಳ್ಳೆ ಒಂದೆರಡು ಪಫಾಲ್ಸ್ ಇದ್ದು ಪಫಾಲ್ಸಿಗೆ ವಿಸಿಟ್ ಮಾಡಿ ಬಂದಿದ್ದೀವಿ ಪಲ್ಸ್ ಮೋಸ್ಂಡ್ಡ್ ಪ್ಲಾಸ್ಟಿಕ್ಜಿಸ್ಟ ಅಸ್ಟನ್
ಹ್ಮ್
ಚಲೋ ಆಯ್ತು ಆ ಆರಾಮಾಗಿ ಬಂದಿದ್ದೆನ ಅಲ್ಲೇ ಅನಾಕು ಹೋಗ್ಬೇಕಕ್ ಅನ್ಕೊಂಡಿದ್ದೀವಿ ಅನಕು ಆಗ್ಲಿಲ್ಲ
ಹ್ಮ್
ಅನದಂತ್ರ ಮತ್ಪ ಸೆರ್ಸಿಗ ಹೋಗಿ ಸರ್ಸಿ ಮುಖಾಮುಖ ದರ್ಶನ ಮಾಡ್ಕೊಂಡು ಬಂದಿದ್ದೆಾನ
ಓಹ ನಾ
ಹೋಗವ್ರದಿರ ನೀವು ಹ್ಮ್
ಇನ್ನಾದ ಕ್ಲಿಯರ್ ಆಗಿಲ್ಲ ಹೋಗ್ಬೇಕಕ್ ಅಂತ ಅನ್ನೋದಟ್ಟೆ
ಹ್ಮ್ ಹ್ಮ್ ಹ್ಮ್ ಹಯ್ ಬನ್ನಿ ಎಲ್ಲಾರೂ ಬರ
ಹ್ಮ್ ಹ್ಮ್
ಹ್ಮ್
ಮತ್ತ ಏನು ಹೊಲ ಮುಖ ಎಲ್ಲ ನೋಡಿ ಮನೆೆಯಲ್ಲ ನಾ ಇದಾಕಿ ಹಾಕಿದ್ವಿ ಸೂರಪ್ಪನ ಗೋಯಂಜಡ ಎಲ್ಲಾ ಹಾಕಿದ್ವಿ ಫೀಲ್ನಾಗ
ಹ್ಮ್ ಎಲ್ಲಿ ಮನ್ ಮನೆ ಫೀಲ್ಡ್ ಅಗ್ರಿಕಲ್ಚರ್ ಫೀಲ್ಡ್ ಕಾಲೇಜ್ ಆಗ ಕಾಲೇಜ್ ಆಗ್ತರಿ
ಹ್ಮ ಕಾಲೇಜ್ನಾಗ ಅದ ಯ ಗಾವ ಸರ್ ಅಂತತ್ರ್ರ
ಹಾ ಹಾ
ಕೋರ್ಸ್ ಅದ ಅದ
ಕೋರ್ಸ ಹಾ ಯಾವ್ದಕ್ಕೂ ಯಾವ್ದ
ಯಾವ್ದ ಸೀಡ್ ಪ್ರೊಸೆಸಿಂಗ್ ಸೀಡ್ ಪ್ರೊಸೆಸಿಂಗ್ ಅಂತದ ಒಂತದ
ಹಾ ಹಾ
ಸಿ ಟೆಕ್ನಾಲಜಿ ಅಂತಂದದ ಅದ ಅಂತ್ರ
ಹ್ಮ್ ಎಲ್ಲಾ ಏನೇನ್ ಹಾಕಿದ್ರ
ಸೂರಪ್ಪನ ಹಾಕಿದ್ದಿ ತೊಗುರಿ ಹಾಕಿವ ಗಾಂಜಳ ಮೂರು
ಮೂರ ಹಾಕಿದೀರ
ಆ ಮೂರು ಹಕ್ಕಿದ್ ಅದ್ರಾಗ ಒ ಕೆಲ್ಸ ಏನ್ ಇಷ್ಟು ನಾವ ಮಾಡಿ ಬಿಡ್
ಕಲ್ಸ ನೀವ ಮಾಡ್ಬೇಕಾ
ಹ ಈ ಪೂರಕಿಷ್ಟು ಕೆಲ್ಸ ನಾವೇ ಮಾಡ್ಬೇಕು
ಹ್ಮ್ ಹ್ಮ್ ಮತ್ತತ್ ಬಂದಂದ್ರಕ್ತ
ಅರಕ ಎಲ್ಲ ಅವ್ರೆ ಸೇರ್ತೋದು ನಮಗೆಲ್ಲದು ಕೇಳ ಅರಿಲ್ಲಲ್ಲ ಕೇಳಿದ್ರೆ ಅದು ಕಾಲೇಜ್ ಎಲ್ಲ ಮತ್ತೊಮ್ಮೆ ಮಾರ್ಕ್ಸ್ ಕೈ ಹಿಡಿದ್ರ
ಹ್ಮ್ ಹ್ಮ್ ಹ್ಮ್ ಏನೇನ್ ಮಾಡಿದಾರ
ಆಳ ಮಾಡಗ ಶಳ ಸ್ಟಾರ್ಟಿಂಗ್ ಫಸ್ಟ್ ಫಸ್ಟ್ ಡೇ ಹೋಗಿದ್ದ ನಾವ್ ಇದಕ್ಕೆ ಹೊಗಡೆ ತಿ ಹೋಗಲಕ್ಕ
ಹ್ಮ
ಬ್ರಕ್ಫಾಸ್ಟ್ ಕ್ಲೀನ್ ಮಾಡ್ಸಿದ ಕ್ಲೀನ್ ಮಾಡಿ ಒಟ್ಟ ವರ್ಸ ಬೀಜಿದ
ಹ್ಮ
ಹ ನೆಕ್ಸ್ಟ್ ವಪಸ್ ಗ ಇ ಗಕ್ಕೋಗಿ ತೋರಿಸಿ ಅದನ್ನ ಹೆಂಗ ಫೀಲ್ಡ್ ಹೆಂಗ ಲೈನ್ ಆಗುತ್ತಾ ಎಲ್ಲಾ ತೋರ್ರಿಸಿದ್ರು
ಹ್ಮ್ ನೀರು ಆಶೇರನ್ನಿವ
ಹಾ ನಾವ ನೀರಸಿದ್ದು ಮತ್ತೆ
ಪಯರಾನತ್ತ ಪಯದು
ಹ ನೀರ್ ಹಾಸಿದವಿ ಅದ್ರ ನೀ್ರ ನಮ್ಮ ಎ ಸೆಕ್ಷನ್ ಫೀಲ್ಾಗ ನೀಟ್ ಹಸಾರ ನಾವೆಲ್ಲ ಬಿ ಸೆಕ್ಷನ್ ಫೀಲ್ನ್ರ ಪೂರಾ ಗದ್ದೆ ನೀರ್ ಬಿಟ್ಟಂಗ ಬಿಟ್ಟಿದ್ವಿ
ಹ
ಆ ಮಾಸ್ತರೆಲ್ಲ ಬೈದಿದ್ರ
ಹ್ಮ್ ಬಳದರಲ್ಲಲ್ಲತ ಬರ
ತೊಗರಿ ಒಳಪಸ್ ನೋಡ ಮಕ್ಕನ ನೋಡಿಿಲ್ಲ ಅದ ನೀ ನ ನ್ ಯಾರಿ ಗೊತ್ತು್ಮ ಹ ಅದ ಈಗ ಬೇರೆ ಇಗೂನ ಮತ್ತೊಳಪಸ ಇದು ಮಾಡಿದ ಮೆಕ್ಕೆಜೋಳ
ಹ್ಮ್
ಅದಂತ್ರ ಚೆನ್ನಾಗಿ ಚನ್ನ ಬಂದೈತಿ
ಹ್ಮ್ ಎಷ್ಟ ಆಗೇತ ಅಂತ ಹೇಳ್ದು
ಅದೇನೇ ಕೇಳಿಲ್ಲಪ್ಪ ಸರ್ ನಾವೇನ
ಹಾ
ಮನೆಿ ಇಂಟರ್ನಲ್ ಕೊಟ್ಟ ಇಂಟರ್ನಲ್ ಕೊಟ್ಟ ಮುಗ ತೋಳಪಸ ಅವ್ರ ಮಕ್ಕನ ನೋಡಿಲ್ಲ
ಹ್ಮ್ ಸೋಯಾಬೀನ್ ಹಂಗ್ ಮಾಡಿದ್ರಿ ಮತ್ತ
ಯಾವ್ದ
ಸನ್ಫ್ಲವರಾ ಸಾರಿ
ಅದ ನಮ್ ಬೇರೆ ರುಬ್ಬಿದ ರುಬ್ಬಿ ಮಾಡ್ರಿ ಏನದ ಬೆಳಿಗ್ಗೆ ಅದ ಪಾಲಿನೇಷನ್ಗೆ
ಹ್ಮ್
ಪಾಲಿನೇಷನ್ಾಗ ಮಿಕ ವ್ಯತಲ್ಲರುಕ್ಕ
ಪಾಲಿನೇಷನ್ ಅಂದ್ರ ಏನಾ
ಅದೇ ಪೋಲ ಅನ್ಸ ಇರ್ತದೆದ ಗಂಡು ಹೆಣ್ಣ ಅಂತ ಸಪ್ರೇಟ್ ಮಾಡ್ಸಿರ್ತಾರ ನಮ್ಮ್ ಕಡೆ
ಹಾ ಹಾ ಹಾ
ಅಪ್ರೇಟ್ ಅದ ಈ ಗಂಡಂದ ಪೋಲ್ನ್ಸ ಎಲ್ಲ ತಗೊಂಡ್ ಬ್ರಷ್ ಇ ತರ ತಕೊಂಡು ಡಬಲಿ ಒಂದ್ ಬಟ್ಟೆ ಬಟ್ಟೆ ತೊಂಡ ಅದ ಹೆಣ್ಣಿಗೆ ಹಚ್ಬೇಕು ಮೆಕ್ಕೆಜೋಳದಾಗ ಇ ಡಿಟ್ಯಾಲಿಂಗ್ ಅಂತ ಬರುತ್ತೆ ಲ್ಲಿಂಗಾರ ಅದ ಹೆಣ್ಣಿಂದ ಏನ ಮೇಲೆ ಇರುತ್ತಲ್ಲ ಅವು ಪುಕ್ಕ ಇದ್ದಾಗ ಹ ಅದನ್ನ ತೆಗಿಬೇಕು
ಹ್ಮ್ ಹ್ಮ್ ಹ್ಮ್
ಅದನ್ ತಗದು್ ಹೋದ್ರ ಅಲ್ಲಿ ಪಾಲಿನೇಷನ್ ಆಗಲ್ಲ ಅಕ್ಕ ಅವ್ರಿಗೆ ಅದಕ್ಕ ಅದಕ್ಕ
ಹ್ಮ್
ಅದು ಏನು ಹೈಬ್ರಿಡ್ ಅಂತತದ
ಹ
ಹೈಬ್ರಿಡ್ ಅಂದ್ರ ಒಂದ ಮಕ್ಕಿ ಜೋಳ ಇದರ್ ಬರ್ಬೇಕು ಮೇಲಿಂದ ಅಷ್ಟ ಬರ್ಬೇಕು ಪೋಲಂಡ್ ಸೋಬಡ
ಹ
ಅದಕ್ಕ ಒಂದ ಎರಡು ವಾರ ಮಾಡಿವವ ಅದ ಕೆಲ್ಸನ
ಎಡು ವಾರ
ಹ ಯಾವ್ದದು ಹೇಳ್ಬೇಕಂದ್ರೆ ಎಂಟ ದಿನ ಆತರ ಆಗ್ಬ ಹೆಚ್ಚು ಕಮ್ಮಿ ಎರಡುುವಾರ ಮೂರ್ ವಾರ ಆಗದದು
ಗೊಬ್ಬ್ರನ ನೀವು ಹೋಗುದಿರಿ ಹಲೋ
ಮತ್ತ ನೀವೇ ಮಾಡ ನಿಮೇನ್ ಕೆಲ್ಸ ಇಲ್ಲಲ್ಲ
ನಮ್ಮ ಏನ ಇಲ್ಲ ಇಂಜಿನಿಯರಿಂಗ್ ಅಲ್ಲ ಹಂಗನ್ ಬರಲ್ಲ ಎಲ್ಲ ಕಂಪ್ಯೂಟರ್ ಮ್ಯಾಗ ಬರ್ತಿರತ್ತ ನ್ ಕೋಡ್ ಮಾಡುದು ಕೋಡ್ಸೈನ್ಟ್ ಸಬ್ಮಿಷನ್ ಇರುತ್ತ ಸೆಮಿನಾರ್ ಮಾಡ
ಹಾ
ಎಕ್ಸಾಮ್ಸ್ ಬಂದಾಗ ಮುಕಳರ ಎಕ್ಸಾಮ್ ಬಂದಾಗ ಓದ್ಬೇಕು
ಹಾ
ಹ್ಮ
ಟಫದ
ಅಕಣ
ನೀವೇನ್ ಓದ್ತರಿ ಬಿಡು ಈಸಿ ಇರತ್ ನೀವ್ ಹೆಂಗಾರ ಹಾ
ಯಾವ ಗೊ
ಯುರಿ ಅಂತರ ಅಕ್ಷನ್ ಅದ ಒಂದು
ಹ್ಮ
ಮತ್ತ ತಳ್ ಬಸ್ ಅ ಫರ್ಲೈಸರ್ ಆಾಿ ಸರ್ ಯಾವ್ದ್ ಗ್ರಾನನ್ಯಲ್ಸ್ ಅಂತದಸ್ ಆಮೇಲೆ ಯಾವ್ದ ಇಮಾಮಕ್ಟಂ ಜಟ್ ಅ ಯಾವ್ದೋ ಬರ್ತದ ಒಂದು
ಹಾ ಹಾ ಯಾವ ಸನ್ಫ್ಲವರ್ ಕಾಕ್ಸ್ರಿ ಹ್ಮ ಬಾಳ ದುಡಿ ಹಾಕತಿರಿ ಬಿಡಂಗಾರ
ಏ್ ಮು್ ನಮಂತ್ರ ನಮ್ಗೆಂಂತ ಹ ಕೊಡಲ್ಲವ ಮಾರ್ಕ್ಸ ಮನ್ ಮಾರ್ಕ್ಸ್ ಗ್ರೇಸ್ ಕೊಟ್ರ
ಹ್ಮ್ ಹ್ಮ್ ಹ್ಮ್
ಸೆವೆಂಟಿ ಸೆವೆನ್ ಆಗತ್ತ ಅದ
ಹ
ಪ್ಲಸ್ ಹತ್ತು ಏ್ಟಸೆವೆನ್ ಆಗದಾ
ಒೋಟ್ಟ ಎಲ್ಲ ತರ ಚಲೋ ಇದ್ ಬಣಂಗಾರ ನಯ್ತು ಗ್ರೌಂಡಿಗೆ ಅ ಒಂಟೆನೇನ ಗ್ರೌಂಡಿಗೆ
ಹ್ಮ್ ಗ್ರೌಂಡಿಗೆ ಒಂದು ಹೋಗಕಿ ಈಗ
ಹ್ಮ್ ನಾನು ಸ್ವಲ್ಪ ಫ್ರೆಂಡ್ಸ್ ಕರಗದ ಇದ್ರು ಹೋಗಿ ಬರ್ತೇನೆ
ಹಾ ಹಾ
ತ್ತತ್ ಅ
ಹಾ ಓಕೆ ಹಾ ಭಾಯ್